ಹಲೋ ಹಲೋ ಕೆೇಳಸತಲ್ರಿ. ಹಲೋ ಕೆಳಸ ವಲ್ತಾರೀ. ಹಲೋ ಹಲೋ ಕೇಳಸ್
ಕೇಳಸ್ತಾ ಇದೆ ಮಾತಾಡೋದು ಹ
ಹ್ಮ ಹ್ಮ ಕೇಳಸ್ತೈತ್ರಿ.
ಶಕುಂತ್ಲ ಶಕುತ್ಲಾ ಅವ್ರ ಮಾತಾಡೋದು.
ಹಾ ಶಕ್ ಹಾ ಶಕುಂತ್ಲಾ ಅವ್ರಿ ನೀವ್ರೀ ವಿಜಯ ಕುಮಾರ್ ಅನ್ರರಿ
ಹೌದ್ರಿ ವಿಜಯ ಅವ್ರಿ ನಮ್ಮ ಮಾತಾಡದು ಎಲ್ಲಿದ್ದಿರಿಪ್ಪಾ ಮನ್ಯಾಗ ಇದ್ರರಿ ಹೊರಗೆದ್ರರಿ
ನಾವು ಹೊಲಾಗಿದ್ದೀವಿ ನೋಡ್ರಿ
ಹೌದೇನ್ರಿ
ಹ್ನ್ ರರಿ
ಏನ್ ಮಾಡ್ತಾ್ದೀರಿ ಹೊಲ್ದಾಗ
ಹೊಲ್ದೊಳಗ ಸುಂಕುದಲ್ಲ ಅಂತಂದ ಮೂಳ್ಸಜ್ಜಿ ಕೇಳಾಕಂತಿದ್ರಿ
ಹೌದೇನ್ರಿ ನೋಳಿ ಆ ತಂಡ್ರ ನಿಮ್ ಕಡೆ ಇಲ್ರಿ
ಮಳಿ ಇಲ್ರಿೀ ಈಗ ಮತ್ ಬಿಸಲು ಬಿದ್ದತ್ ನೋಡ್ರಿ
ಹೌದೇನ್ರಿ
ನಿಮ ನಿಮ್ ಕಡೆ ರೀ
ನಮ ಕಡೆನುೂ ಬಿಸಿಲ ಐತ್ರಿೀ ಸಲ ಹ್ಞೂ ರೀ
ಹ್ಮ್ ಹ್ಮ ನಿಮ್ ಕಡೆ ಇದ ಹಿಂಗ ದ್ಯಾಮೋವಹನ್ ಜಾತ್ರೆ ಅದು ಮಾಡ್ತಾರನ್ರರಿ
ಜಾತ್ರಿ ಸದ್ಯ ಇಲ್ರಿರಿ ಎಲ್ಲ ಮುಗದಾವ್ರಿ ಜಾತ್ರಿ ಈಗ
ಹೌದನ್ರಿ ನಮ್ ಕಡೆ ಶಿಗ್ಗಂ ಒಳಗ ಹೌದೇನ್್ರೀ ಶಿಗಾ ಒಳಗೆ ಐದ್ ವರ್ಷಕ್ಕೆ ಒ್ ಫೇಮಸ್ ಆಗ್ತ ತ್ರಿ ನಮ್ದ ದ್ಯಾಮವನ್ ಜಾತ್ರಿ
ಹೌದೇನ್ರಿ
ಹ ಹಾ ನಿಮ್ ಕಡೆ ಯಾರ ನಡತಿ ಅದು ಈಗ ಎರಡ್ ಸಾವಿರದ ಇಪ್ಪತ್ತಏಳಕ್ ಆಕತ್ ನೋಡ್ರಿ ಮತ್ತೆ ಮುಂದೆ ನೆಕ್ಸ್ಟ್ ಈಗ ಎರಡ್ ಸಾವಿರದ ಇಪ್ಪತ್ತಏಳ್ ಬರ್ತೈತಿಲ್ರಿ ಅವಾಗ ಬಾಳ ಚಂದ ಇ ಮಾಡ್ ತರ್ರಿ ಅಲ್ಲಿ ವಾರ ತೆಗಿಯೋದು ಹೂನ್ ರೀ
ನಮ್ ಕಡೆನ ಮಾಡ್ತಾರೀ ಕಲಗಟಗದ ಪೇಮಸ್ ಐತ್ರಿ
ಹ್ಮ್ ಅಲ್ಲಿ ಹೆಂಗ ಮಾಡ್ತಾರೀ
ಅಲ್ಲಿ ಇಲ್ಲಿ ಐದ್ ವಾರ ಮಾಡ್ತಾರೆ ವಾರ ಅಂದ್ರೆ ಅವತ್ ಏನು ಬಡಿದು ಕೊಯು ಆತ್ತರ ಏನ್ ಯಾವ್ದ ಕೆಲ್ಸ ಯಾರು ಏನ್ ಮಾಡಂಗಿಲ್ರರಿ ಮನಿ ಬಿಟ್ಟು ಹೊರಪಾಯಣ ಮಾಡ್ತಾರಿೀ
ಹ ನಿ್ ಕಡೆ ಅಏಂದ್ರ ಹೊರಪಾಯಣ ಮಾಡ್ತಾರ ಅಂದ್ರೆ ಮನ ಒಳಗೆ
ಹ ಇರಂಗಲ್ರಿ ಯಾರು ಅಂದ್ರ ಗದಿಯ ವಯಸ್ಸಾದವ್ರು ಆ ಶಕ್ತಿ ಇದ್ದವ್ರು ಬಾಣಂತಿಯರು ಅಂತವ್ರುಷ್ಟ ಇಷ್ಟ ಇರುದ್ರಿ ಮನ್ಯಾಗ ಕದಾ ಹಾಕೊಂಡಿರ್ಬೇಕ್ರಿ ಅವರು ಇಲ್ರಿ ಬಾಗಲ್ ಮುಂದೆ ಒಂದ ಕುಂಬ ತುಂಬಬಿಡ್ತಾರೀ ಕುಂಬ ತುಂಬ್ಬಟ್ಟ ದೇವಿ ಸಮಾಗಿ ಪೂಜೆ ಮಾಡಿ ಅಂದ್ರೆ ಮನೆಗೆಲ್ಲ ಮೊದ್ಲ ಮುಂಚೆ ತನ ಒಂದಿನ ಮುಂಚೆಿತನ ಎಲ್ಲ ರೆಡಿ ಮಾಡ್ಕ ಕೊಂಡಿರ್ತಾರೆ ಅಡಗೆದೆ ಎಲ್ಲ
ಹ್ಮ್ ಹೂನ್ರಿ ಏನೇನ್ ಕಟ್ಕೊಂಡ್ ಹಕ್ಕಿರರಿ
ಅಂದ್ರೆ ಊಟ ನಮ್ಮಮೂಲಿ ರ ರೊಟ್ಟಿ ಅನ್ನ ಪಲ್ಯ
ಹ್ಮ್ ಹ್ಮ್ ಹ್ಮ ಅಂದ್ರ ನೀ ನೀ ನಿಮ್ ಫ್ಯಾಮಿಲಿಯರು ಅಷ್ಟ ಹಕ್ಕಾರ ಏನ ಈ ಎಲ್ಲಾ ನಿಮ್ಮ ಅಣ್ತಮಗಳು ಅದೆಲ್ಲಾ ಹಕ್ಕಾರೆ
ಅಂದ್ರೆ ಐದ್ ಗ್ರಾಮ ಆಯ್ಕೆ ಮಾಡರ ಅದ್ರೊಳಗ
ಹಾ ಹಾ ಹಂಗಲ್ರಿ ನಿಮ್ ಹೊಲಕ್ ಹಕಿರಲ್ರರಿ ನೀವ್ ಅಷ್ಟ ಹಕಿರನ ಸ್ವಂತ ಏನ ನಿಮ್ಮ ಅಣ ಏನಾರ ನಿಮ್ ಅಕ್ಕತಂಗಗೆಾರ ಹಿಂಗೆಲ್ಲಾ ಸೇರ್ ಹಕಿರ್ನ
ಅದೇ ಹೇಳತೇನಲ್ರರಿ ಈಗ ಹೆಂಗಂದ್ರೀ ಒಂದ್ ಐದ್ ಗ್ರಾಮೇ ನಾಯಕ ಆಯ್ಕೆ ಮಾಡಿರಲ್ರರಿ ಆ ಐದು ಗ್ರಾಮದವ್ನು ಎಲ್ಲಾರೂ ಪ್ರತಿಯೊಬ್ರು ಮನೆಯಿಂದ ಹೊರಗೆ ಹೋಗುದು ್ದರ್ಯಾದ ಅಂತಮ್ರ ಅಂತ ಹಂಗಿಂತ ಏನಲ್ರಿ ಎಲ್ಲಾರೂ ಹೋಗುದ್ರ ಅವ್ರವರು ಹೊಲಕ್ಕ ಅವ್ರವ್ರ ಒಟ್ಟಿಗೆ ಹ ಹೌದೌದ್ರಿ ಒಟ್ಟಿಗೆ ಅದ ಫ್ಯಾಮಿಲಿ ಒಟ್ಟಿಗಿನ ಹೋಗದ್ರಿ ಅವ್ರವ್ರರು ಇದು ಎಲ್ಲಿರುತ್ತ ಅಲ್ಲಿ ಹೋಗಿ ಗಿ ಸಂಜೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದ್ ಗಂಟೆ ತನಕ ಹೊಲ್ದಾಗೆ ಇರ್ಬೇಕ್ರೀ. ಇದ್ದ ಅ ಇದ್ದ ಮುಗಸು ಅಂದ್ರೆ ಹೊರ್ಪಾಯನ ಮಾಡ್ ಕೊಂಡ್ ಬರ್ಬೇಕ್ರೀ. ಊರಾಗ್ ಯಾರು ಪ್ರವೇಶ ಪ್ರವೇಶ ಮಾಡಂಗಿಲ್ರಿ ಊರಾಗ್ ಯಾರು.
ಈಗ ಮತ್ತ ಗೊತ್ತಿಲ್ದಾರ್ ಇರ್ತಾರಲ್ರರಿ ಅವ್ರ ಹೆಂಗ್ ಬರ್ತಾರ ಅವ್ರ್. ಗಿ ಅವ್ರು ಊರೊಳಗ್ ಬಂದ್ರ ನಡಿದಿದೇನ್ರಿ.
ಅಂದ್ರೆ ಈಗ ಅವ್ ಗೊತ್ತಿಲ್ಲಂಗ ಈಗ ಕೆಲವ್ ಏನ್ ಅಂದ್ರ ಈಗ ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಮಾಡಿರ್ತಾರೆ ಅದ್ರ ಬಗ್ ಮಾಹಿತಿ ಕೊಟ್ಟಿರ್ತಾರ ಪತ್ರಿಕೆ ಒಳಗ ಆತ ಮೀಡಿಯಾ ಒಳಗ ಆತ್ ಎಲ್ಲ. ಕಟೆ ಆದೂ ಆದ್ರು ಒಬೊಬ್ಬರಿಗ್ ಗಿಯೋಬ್ ಅಂದ್ರೆ ಕೆಲ್ವ್ ಕೆಲ ಕಡೆ. ಪೊಲೀಸರು ಇದನ್ನ ಇರತ್ರಿ ಅಂದ್ರೆ ಅವ್ರು ಇದು ಮೇಲ್ವಿಚಾರಕರಾಗಿ. ಗಿ ಅವ್ರು ಓಡಾಡ್ತಿತ್ರಿ ಊರಾಗ ಹಂಗಿತಪ್ಪ ಅಂದ್ರೆ ಅವ್ರು ಇನ್ಫಾರ್ಮ್ ಮಾಡ್ತಾರಿ. ಪೊಲೀಸೃ ಇಲ್ಲಾ ಅಂದ್ರೆ. ನಮ್ಗ ಫೋನ್ ಮಾಡ್ತಾರೀ ನಂಬರ್ ಇದೋರ್ ಇದ್ರ ಅವ್ರಿಗ್ ಹೇಳ್ಬಿಡೊದ್ರಿ. ಇಲ್ಲ ಈ ಟೈಮಿನಾಗ ಊರ ಬರಂಗಿಲ್ಲ ಅಂತ ಹೇಳಿ ಮತ್ತ್ ಅವ್ರ. ಆ ಆ ಟೈಮಿನ್ ತನಕ ಬರಂಗಲ್ರಿ ಅವ್ರು ಊರಾಗ್ ಒಳಗ.
ಹ್ಮ್ ನೀವ್ ಬೆಳಿಗ್ಗೆ ಹೋಗಿರ್ತರಲ್ರಿನ ನಷ್ಟ ಊಟ ಎಲ್ಲ ತಗೊಂಡ್ ಹೋಗಿರ್ತ.
ಹೌದೌದ್ರಿ ಎಲ್ಲಾ ಪ್ರಿಪೇರ್ ಮಾಡ್ ಮನ್ಯಾಗ್ ಎಲ್ಲಾ ಪ್ರಿಪೇರ್ ಪೆಮಾಡ್ ಕೊಂಡ್ ತಗೊಂಡ್ ಹೋಗೂದ್ರಿ ಮಲ್ಲಾಗ್ ಹೋಗಿದ್ಮ್ಯಲೆ ಎಲ್ಲಾ ಊಟ ಗಿಟ ಮಾಡಿ.
ಹ್ಮ್ ಹ್ಮ್ ಅಲ್ಲ ಏನ್ ಪೂಜೆ ಅದು ಏನ ಮಾಡ್ತರೆನ್ರಿ.
ಹಾ ಪೂಜೆ ಮಾಡ್ತೇವ್ರಿ ಮಾಡ್ ರಿ ಅಂದ್ರ ಊರಾಗ ಅಂದ್ರೆ ಹೊಲ್ದಾಗ ಕೆಲವು ಕೆಲ ಹೊಲ್ದಾಗ ಏನಾಗಿರ್ತತ್ ರೀ ಈಗ. ಅಲ್ಲಿ ಸ್ಥಾನ ದೇವತೆ ಅಂತ ಇರ್ತಾವಲ್ರರಿ ಅವ್ರ ಹೆಸ್ರ ಮ್ಯಾಗ ಪೂಜೆ ಮಾಡಿ. ಅಲ್ಲಿ ಸ್ವಲ್ಪ ಏನ್ ನಾವು ಪ್ರಸಾದ ದರ್ತೇವೆ ಅದನ್ನ ಎಡಿ ಮಾಡಿ ನೆ ದೆಮಾಡಿ ಅಲ್ಲೇ ಊಟ ಮಾಡ್ಕೊಂಡು ಮತ್ ಮತ್ತ ಸಂಜಿ ನಾಲ್ಕ ಗಂಟೆ ಆಯ್ತಂದ್ರೆ ಸ್ವಲ್ಪ ಚಹಾ ಕಾಫಿ ಈ ತರ. ಏನಾರ ಮಾಡ್ಕೊಂಡ್ ಹೋಗಿತೆವ್ರಿ ಅವ್ನೆಲ್ಲಾ ತಿಂದು ಅವ್ನ್ನಲ್ಲಾ ಮಾಡ್ ಅಂದ್ರೆ ಚಾದು ಕುಡುದ್ ಬರುದ್ರಿ ಬರುವಾಗ ಸಾಯಂಕಾಲ ಮತ್.
ಹೌದಲ್ರಿ ಒಟ್ಟ ಇದ್ ಇದ್ ಐದ್ ವಾರ ಮಾಡ್ತೀರೆನ್ರಿ ಹಿಂಗ.
ಹೌದೌದ್ರೀ ಐದ್ ವಾರೀ ಅಂದ್ರೆ ಇದ ಐದ್ರೊಳಗ್ರೀ ಮೂರ ಶುಕ್ ವಾರ ಎರ್ಡು ಮಂಗಳವಾರ ಅಥವಾ ಮೂರು ಮಂಗಳವಾರ ಎರ್ಡ್ ಶುಕ್ ರುವಾರ ಹಿಂಗ ಇದು ಮಾಡ್ತಾರೆ ಅಡ್ಜಸ್ಟ್ಮೆಂಟ್ ಮಾಡ್ತಾರ. ಐದ್ವಾರನ ಹೋಗಿ ಮಾಡ್ಬೇಕ್ರಿ ಅಲ್ಲಿ.
ಹೌದಲ್ರಿ ನಮ್ ಕಡೆ ಹಂಗೆನ್ ಇದ್ ಮಾಡಂಗಿಲ್ ರಿ ಹಿಂಗ್ ವಾರ ತಗ್ದಿರ್ತಾರಲ್ರಿ ಮನೊಳಗ ಹಿಂಗ್ ಸ್ವೀಟ್ ಅವ್ತ್ ಏನ್ ಅಂದ್ರ ಕರ್ದಿದ್. ದ್ ಅದ್ಯೆನ್ ಮಡಂಗಿಲ್ರಿ.
ಹೌದೌದ್ರಿ ನಮ್ ಕಡೆನೂ ಮಾಡಂಗಲ್ರರಿ ಕುಟ್ಟುದು ಬೀಸುದು. ಕರೀದು ಆ ತರ ಯಾವ ಏನ್ ಮಾಡ ಕೊಯ್ಯೋದು ಕೆತ್ತದ.
ಸ್ವೀಟ್ ಅನ್ನ ಸಾರ ಅಷ್ಟ ಮಾಡಿರ್ತಾರೀ. ನೆಕ್ಸ್ಟ್ ನಾಳ ವಾರ ಇರ್ತತಿಲ್ರಿ ಇವತ್ತ ಎಲ್ಲಾ ರೊಟ್ಟಿ ಚಪಾತಿ ಅದು ಮಾಡಿ ಇಟ್ಕೊಂಡಿರ್
ಹಾ ಹಾ ಹೌದನ್ರಿ ಸೇಮ್ರೀ ನಮ್ದು ಹಂಗ ಇರ್ತತ್ರಿ.
ಹಂಗೆಲ್ಲಾ ಮಾಡಿ ಐದ್ ವಾರ ಮುಗ್ದಿಂದ ನೆಕ್ಸ್ಟ್ ನಾವು. ಹು ಹು ಹೂನ್ರಿ ದ್ಯಾಮ ಹೋಗ್ ಉಡಿ ತುಂಬ್ತರೀ ಉಡಿಯದ್ ತುಂಬಿನ್ ಹ್ಮ್ ಹ್ಮ್.
ಹಾ ಹಾ ರಿ ಹೇಳ್ರಿ ಹೇಳ್ರಿ.
ಅ ಉಡಿಯದು ತುಂಬಿಂದ ನೆಕ್ಸ್ಟ್ ಜಾತ್ರೆದಿದು ಮಾಡ್ತಾರಲ್ರರಿ ಅವಾಗೆಲ್ಲಾ ದೈವ್ಯದ್ ಉಡಿಯದು. ಕುಂತಾರ್ರಿ ನೆಕ್ಸ್ಟ್ ನಾವ್ ಮಂಗ್ಳವಾರ ಶುಕ್ರವಾರ. ಗೆಲ್ಲಾ ಉಡಿ ತುಂಬೋದು ಹಿಂಗೆಲ್ಲಾ ಇದು ಮಾಡೋದು ಇದೆಲ್ಲಾ ಮಾಡ್ತೇವ್ರಿ.
ಹೌದೌದ್ರಿ ಈಗ ನಮ್ದು ಈಗ ಐದ ವಾರ ಮುಗೀತ ಅಂದ್ರಿ ಮುಂದ ಗ್ರಾಮ ಅಂದ್ರೆ ಅವ್ರ ಅವ್ರ ಗ್ರಾಮ ಪ್ರಕಾರ ಹೋಗಿ ಐದು ಗ್ರಾಮ ಏನ್ ಆಯ್ಕೆ ಮಾಡ್ಯಾರ ಅಲ್ರೀ ಅವ್ರ ಐದು ಗ್ರಾಮದವ್ರ ಹೋಗಿ ಊ ತುಂಬೆಕ್ರಿ ಅಲ್ಲಿ ಆ ಗ್ರಾಮ್ ದೇವತೆಗೆ ತುಂಬಿದ್ಮೇಾಲ ಜಾತ್ರೆ ಶುರು ಆಕತ್ರಿ ಅದ
ಈಗ ಈಗ ಜಾತ್ರೆ ಮುಗಿದೇತ ಏನ್ರಿ ನಿಮ್ದ
ಅಂದ್ರ ಅದ ಜಾತ್ರೆ ಏನ ಐತಲ್ರಿ ಒಂಬತ್ತಿನ ಇರ್ತ್ರಿ ಅದ ಮೂರ್ಷಕ್ಕೊಮ್ಮೆ ಬಾಳ ವಿಜೃಂಭಣೆಯಿಂದ ಮಾಡ್ತಾರೆ ಜಾತ್ರೆನ
ಹೌದ್ ಹೌದ್ರಿ ನಾವು ಆ ಕೇಳೇವ್ರಿ ಅದನ್ನ ಹಿಂಗ್ ಕಲ್ಗಟ್ಟಿ ಒಳಗ್ ಬಾ ಳ ಫೇಮಸ್ ಐತ ಅತ್ತೆಅದ ಅಮನ್ ಜಾತ್ರೆ ಅಂತ ಅಂದ್ರರಿ
ಹ ಹೌದೌದ್ರೀ ಬಾಳ ಆಮೇಲೆ ಎಲ್ಲಾ ಕಡ್ಡಿಂದನೂ ಜನ ಬಂದಿರ್ತಿತೇ ರಿ ಅಲ್ಲಿ
ಹ್ಮ್ ಹ್ಮ್ ಹ್ಮ್ ರಿ
ಸುಮ್ಮೆ ಪಕ್ಕ ಅಂದ್ರೆ ಈ ತರ ಎಲ್ಲಾ ಪರಂಪರೆ ನಡ್ಕೊಂಡ್ ಬಂದತ್ರಿ ಇದು ಬಾಳ ವರ್ಷದಿಂದ ಇದನ್ನ ಹಂಗ ಪಾಲಿಸ ಕೊಂತ ಹೊಂಟಾರ ಹಿಂಗಮ್ಮತ್ ಈ ವರ್ಷ ಆಗ ತ ಅಲ್ರೀ ಮತ್ತೆ ಈಗ ಮತ್ತ ಮುಂದ ಎರಡ್ ಸಾವಿರದ ಇಪ್ಪತ್ತೆಂಟ ಇಪ್ಪತ್ತ ರೊಂಬತ್ತಕ್ ಬರ್ತೀತೆ ಮತ್ತತ್
ಹೌದೇನ್ರಿ
ಹುನ್ರಿ ಮರಳಿ ಯಾವಾಗ ಬರ್ದತ್ರಿ ಅವಾಗ ಮತ್ತ ಸೇಮ್ ಹಿಂಗ ಮಾಡ್ಕೊಂತ ಹೋಗದ್ರಿ ಮತ್ತ
ಹ್ಮ್ ಹ್ಮ್ ಹ್ಮ್
ಹ್ಮನ್ ರೀ ಮತ್ತೆ ಹಬ್ಬ ಯಾವ ನಡ್ದಾವ್ರ ಈಗ ನಿಮುರಗ
ಏನ್ರೀ
ಹಬ್ಬಾ ಯಾವದೈತಿ ರಿ ಈಗ ಮೊ
ಮೋರಮ್ಮ ಹಬ್ಬ ನಡದೇತ್ವಿ ನೆಕ್ಸ್ಟ್ ಕಾರ್ ಹುಣಮ್ಮಿ ಹಿಂಗೆಲ್ಲಾ ಬರ್ತವ್ರೀ ನಿಮ್ ಕಡೆ ದೀಪಾವಳಿ ಹಬ್ಬ ಏನ ಗ್ರ್ಯಾಂಡ್ ಮಾಡ್ತರಿ ಏನ್ರಿ ಏನ್ ಸಿಂಪ ಪಲ್ ಮಾಡ್ತೀರಿ
ರಿ ಗ್ರ್ಯಾಂಡ್ ಆಕೇತ್ರಿ ದೀಪಾವಳಿ ಅಂದ್ರ ಎತ್ತಿ ದನಗಳು ಇದ್ದವರು ಎಲ್ಲಾ ದ ಗೋ ಗೋ ಗೋಪೂಜೆ ಅಂತ ಮಾಡ್ತಾರೀ ಆಮೇಲೆ ಟಿ ಪೂಜೆ ಅಂತ ಮಾಡ್ತಾರ ಅಂದ್ರೆ ಈಗ ಇದ ಇರ್ತಲ್ ರಿ ಆಕಳದ ಸಗಣಿ ಸಗಣಿ ಎಲ್ಲಾ ಇರತೈತಲ್ಲ ನಿತ್ತಿಂದೆಲ್ಲಾ ಲಕ್ಷ್ಮಿ ಮಾಡಿ ಅದನ್ನ ಪೂಜೆ ಮಾಡ್ತ ಇಡ್ತಾರೀ ಆಮೇಲೆ ಬಗಲಿಗೆಲ್ಲಾ ಲಕ್ಷ್ಮೀ ಹೆಸರಿ ಮ್ಯಾಗ ಇಡ್ತಾರೀ ಇಟ್ಟ ಮನೆಗೆಲ್ಲ ಲಕ್ಷ್ಮೀ ಲಕ್ಷ್ಮಿ ಭರ್ತಾಳ ಅನ್ನಂಗೆಲ್ಲ ಪಾದ ಎಲ್ಲಾ ಮಾಡಿ ಅದನೆಲ್ಲ ಮಾಡಿ ಪೂಜೆ ಮಾಡ್ತಾರೆ ಮಾಡಿ ಅದ್ನ್ನೆಲ್ಲ ಮತ್ತ್ ಮತ್ ಸಾಯಂಕಾಲ ವಿಸರ್ಜನೆ ಮಾಡಿ ಮತ್ತ ಇದ ಮಾಡ್ತಾರೆ ದೀಪ ಹಚ್ತಾರಿ ದೀಪಾ ಬೆಳಿಗ್ ಮತ್ ಐದ್ ದಿನ ದೀಪಾ ಬೆಳಗೋದ ಇರ್ತೈತ್ರಿ ಆಮೇಲೆ ದನಗಳುಏನ ಇರ್ತಾಳ್ರೆ ಅವವತ್ತಿನ ಹಬ್ಬದ ದಿನ ಮತ್ದ್ ಕರಿ ಅಂತ ತರೀತಾರೆ ಅಂದ್ರ ಹೊರಗಡೆ ಹೋಗಿರ್ತಾವ ರಿ ದನಗೋಳ ಅವನ ಬೆಂಕಿ ಹಾಕಿ ಮಾಗಲ್ ಮುಂದ ಬೆಂಕಿ ಹಾಕಿ ಬ ಬೆಂಕ ದಾಟಿಸಸ್ತಾರೆ ದಾಟಿಸಿ ಅ ಕರಿ ಅಂತ ಹರೀತಾರಿ ಅಂದ್ರ ಅದನ್ ಅದನ್ ಮಾಡಿದ ಆದ್ಮೇಲೆ ಮತ್ತ್ ಹಬ್ಬ ಅಲ್ಲಿಂದ ಮತ್ ದೀಪ ಹಚ್ಚೋದು ಶುರು ಆಗತ್ರಿ
ಹೌ ಮತ್ತ್ ಕಾರ್ತಿಕ ಅಮಾಸಿ ಸ್ಟಾರ್ಟ್ ಆಕತ್ತೇನ್ರರಿ ಹ್ಮ್ ಹ್ಮ್ ನಮ್ಮ್ ಕಡೆ ಹಂಗ್ ಏನ್ ಮಾಡಂಗಿಲ್ರರಿ ಅಲ್ಲಿ ಲಕ್ಷ್ಮೀ ಮಾಡ್ತಾರೀ ಇದು ಸಗಣಿಯಿಂದ ಮಾಡ್ತಾರಲ್ರರಿ ಅ ಲಕ್ಷ್ಮೀ ಉಳಿಮೆ ಮಾಡಿ ಪೂಜೆ ಅದು ಮಾಡ್ತಾರಿ ಅಲ್ಲಿ ನಮ್ ಕಡೆ ಹಿಂಗ್ ಕಡ್ಬ ಕೋಡ್ಬಳೆದಂತ ಏನ್ ಮಾಡಂಗಿಲ್ಲಾ ಕಡುಬು ಮಾಡ್ತಾರೀ ಲಕ್ಷ್ಮಿಗೆ ಆಹ ಕಡುಬು ಅನ್ನ ಹಿಂಗೆಲ್ಲಾ ಮಾಡ್ತಾರೀ ಮಾಡಿ ನೈವೇದ್ಯ ಮಾಡಿ ಮತ್ತ ಸಾಯಂಕಾಲ ಅವನ್ ಎಲ್ಲಾ ಇಟ್ಟಿರ್ತೇವಲ್ರರಿ ಲಕ್ಷ್ಮೀಿನ ಅವನ ನಮ್ಮ ಹಾ ಹಾ ಮನಿ ಮ್ಯಾಗ ಅದ್ ಇಟ್ಟು ಇದು ಮಾಡ್ತಾರೀ ನೆಕ್ಸ್ಟ್ ಮಾರ್ನೆ ದಿನ ಪಡ್ಡೆ ಅಂತಂದು ಪೂಜೆ ಮಾಡ್ತಾರೆ
ಹೌದ ಏನ್ರೀ ಈಗ ನಮ್ ಕಡೆ ಮನಮ್ಮಿಂದ ಚಲೋರಿ ಕೊಡಬ್ಯಾಳಿ ಮಾಡಕ್ರರಿ
ಹೌದನ್ರಿ ನಮ್ ಕಡೆ ನಮ್ ಕಡೆ ಕಾರೂನಿಂಗ್ ಮಾಡ್ತಾರೀ ಕಾರೂನಿಂಗ್ ಅಷ್ಟ್ ಅಷ್ಟೇ ಕರೆಯಾದ್ರಿ ಈಗ ಅಂದ್ರ ಈಗ ಮದ್ವೆದ್ ಆಗಿರ್ತೈತಿ
ಹಾ ರೀ ಹೌದು
ನಮ್ದು ಗಂಡ ಮಕ್ಳದ್ ಏನರ ಮದ್ವಿ ಅದ್ ಅಂತಂದ್ರೆ ನಾವ್ ಏನ್ ಕರಿಂಗಿಲ್ರಿ ಅಲ್ಲಿ ಅಂದ್ರ ನಮ್ ಆಜು ಹಿಂಗ್ ನಮ್ ರಿಲೇಷನ್ ಅದೆಲ್ಲಾ ಅವರು ಮನೆಗೆ ಅವರು ಇವ ಇರು ಮಾಡ್ಲಿಲ್ದಾಗ ಇವ್ರಿಗೆ ಕೊಡದು ಇವ್ರು ಅವ್ರ ಮಾಡ್ದಾಗ ಇವ್ರಿ ಕೊಡದು ಮತ್ ಹಿಂಗೆಲ್ಲಾ ಕರಿ ಬಿಡಾದು ಅಂದ್ರ ಆ ಆ ಮದ್ವೆ ಆದ್ ಮನೆಯಾಗನೂ ಕರಿ ಬಿಡಂಗಿಲ್ಲ ಹಿಂಗೆಲ್ಲಾ ಬಾಳ ಚಂದ ಮಾಡ್ತಾರೀ ಅಲ್ಲಿ ಮತ್ ಒಬ್ಬರ್ ಮತ್ ಒಬ್ಬರು ಕ್ ಒಬ್ರು ಹಿಂಗ ಕೊಡೋದು ಹಿಂಗೆಲ್ಲಾ ಮಾಡೋದು ಮಾಡ್ತಾರ.
ಹೌದೆನ್ರಿ ನಮ್ ಕಡೆ ಹಂಗೇನಿಲ್ಲ ರೀ ಆದ್ರೆ ಈಗ ಕೊಡ್ ಬೇಡಿ ಅಂತ ಏನ್ ಏಳ್ತಿರಲ್ಲಾ ಸ್ಪೆಷಲ್ ಸಿಗೇ ಹುಣಿಯಿಂದನೂ ಸ್ಟಾರ್ಟ ಆಗುತ್ ರೀ ನಮ್ದು
ಹೌದೇನ್ರಿ ನಮ್ದು ಕಾರವುಣಿಗೆ ಮಾಡ್ತಾರೀ ಕಾರಾರ್ವಣಿ ಮಾಡಿದ ನಾವ್ ದೀಪಾವಳಿಗ ಏನ್ ಮಾಡಂಗಿಲ್ರಿ
ಸಿಗೆ ಹುಣ್ಣಿಮೆಯಿಂದ ಸ್ಟಾರ್ಟ್ ಮಾಡಿದ್ರ ಅಂದ್ರೀ ಮುಂದೆ ಕಾರ್ತಿಕ ಅಮಸ್ಯೆ ತನಕನೂ ಒಟ್ಟು ಅವಾಗ ಅವಾಗ ಮಾಡ್ತಾ ಇರ್ತಾರೆ ಕೊಡ್ಬಳಿ
ಅವಾಗವಾಗ ಅಂತಂದು ನಮಗ್ ತಿನ್ನಕ ಆದಾಗ ಮಾಡ್ಕೊಂತ್ ರೀ ಆದ್ರೂ ನಾವು ಹಬ್ಬಕಂತ ಮಾಡದಂದ್ರೆ ಕಾರ್ ಉಣಿಮೆ ಆಷ್ಟೇ ರೀ ಹ್ಮ್ ಹ್ಮ
ತಹಿಂಗ್ ರೀ
ಹೌದನ್ರಿ
ಕಡೆ ರೀ ಒಂದೇ ಟೈಮ್ ಮಾಡ್ತಾರೇನ್ರೀ ನೀವು
ಹ ನಾವ್ ಒನ್ ಟೈಮ್ ಮಾಡ್ತೇವ್ರಿ ನಮ್ಗ್ ಬೇಕಂದಾಗ ಮತ್ ಮಾಡ್ಕೊತೇವ್ರಿ ಆದ್ರ ನಾವು ಹ ಇದು ಅಡಿಗೆ ಅದ್ ಮಾಡ್ದಾಗ ಅಂತ ಅಂದ್ರೆ ಹ ಅಷ್ಟೇ ಮಾಡಿರ್ತೇವ್ರೀ ದೀಪಾವಳಿಗೆ ಹಿಂಗ್ ಲಕ್ಷ್ಮೀ ಪೂಜೆಕ ಆದ ಚಕ್ಲಿ ಅದ ಮಾಡಿರ್ತೀವ್ರ ನಾವು
ಹೌದೇನ್ರಿ ಚಲೋ ಆತ್ ಬಿಡ್ರಿ ಆಯ್ತ ಹೇಳ್ರೀ ನಾ ಮತ್ ಕಾಲ್ ಮಾಡ್ತೇನ್ ರೀ ಹಂಗರೆ ಓಕೆ ರಪ್ಪಾ ಕಾಲ್ ಮಾಡ್ತಾನಿ ನೋಡ್ರಿ ಇಡ್ತಾನ್ ನೋಡ್ರಿ ಅಂಗರೆ